ಎಲ್ದುುವಇಲ್ಲಿಯೆ
ಏನು ಇಲ್ಲ ಕೂತಿದ್ದಿ ಚೈತ್ಯ ಸಿಗರೇಟ್ ಬಿಡಾಕ ಹತ್ ಬಿಿಟ್ರನಪ್ಪಾ
ಏನ್ ಮಾಡ ಯಾವ ಅವ ಫೋನ್ ನಂಬರ್ ನೀ ಹೇಳ ಅವ
ಹಾ ಊಟ ಆಯ್ತ್ು ನೋಡ್ಲೆ ನಿಂದು
ಒಂದು ಆಯ್ತ್ ಮತ್ತ ಸಮ ಹ
ಸಮಾಚಾರ ಏನಿಲ್ಲಾ ಇಲ್ಲಿ ಚೈತ್ಯ ಸಿಗರೇಟ್ ಅಡಿದು ತಿಂಕ್ ಕುಡಿದು ಮಡಕತ್ ಬಿಿಟ್ಟು
ಅದೇ ಹಂಗ ಮಳಿ ಬೆಳಿ ನಿಮ್ ಮೂರ್ ಕಡೆ
ಹೌದ
ಗೊತ್ತಲ್ಲಿ ಊರ್ ಲಾಕ ಒಂದ ಸತ್ತರ್ ಗೊತ್ತ ನಾನ ಗ್ರೂಪ್ ನ ಆಡ್ ಮಾಡ್ಲೆ ಆ ಅವ ಹಟ್ಟಿ ಕೇಳೋವ ಅವ್ ಹಾಯ್ ಕೊಟ್ಟ ೆ ಇದು ಅದು ಹೆಂಗ ಅ ಗೊತ್ತ ಇದ್ರ ನಾನು ಹುಚ್ಚಿ ಹಯ್ಬೇಕತ್ ಆಕಡೆ ಮರ್ಯಾಗ ಹೊಲ್ಕೊಂಡ ಆಯ ಹೊಂಟನಪ್ಪಾ ಹಿಂಗ ಅಲ್ಲಿ ಗಿಡಕ ಹಿಂಗ ಗಿಡಕ್ ಊರ್ ಹಾಕೊಂಡನವಾ ಹಿಂಗ ಕಂಟನ್ಯ ಯಾವ ಬಿುಡು ಬೆಳಗ್ ಯಾರ ಹೆಣ್ಮಕ್ ಇರ್ತಾರ ಬಾ ಸೀದಾಳ ತಳಂಾಲ ಕೊಡ್ ಕೊಡ್ ತಳಗಳದಕ ಸೀದಾ ಪೈಕಾನೆಾಗ ಹಯನಪ್ಪ ಪೈಕನೆಯ್ದ ಬಯಲ್ ಬಸ್ಗಗ ಹಿಂಗ್ ಮಕ್ಕಬೇಕಂದ ಚೀರ್ ಬಿಟ್ರು ಹಂಗಸ್ ಸೀಾ ನಮ್ಮನು ಚೀರ ಯಾಕ್ಯಾಕತ್ ಡಂಟ ಹೋದ್ ಸೀದಾ ಓಡತ್ ನೀ ಮ್ಯಾಳಿ ಮನ್ಂತ್ರ ಬ್ ಸತ್ತಾರ ತನಕತ್ತಾರ ಪ ಯಾರ ಮ್ಯಾಳ ಮಿಂತ್ರ ಬಿದ್ದ ಬಾರ ತನತ್ರ ಯಾರ ತೋಡ್ ಹತ ಪಾ ಹೋಗ ರ ಗಿಡಕ್ ಜೋತ್ ಬಿದ್ದುಬಟ್ಟ ಏನಪ್ಪ ಗಿಡಕ್ ಜೋತ್ ಬಿದ್ದಿದ್ದ ಮತ್ತ ಅಲ್ಲಿ ಹೋದ್ವಿ ನೋಡಿದೀವಿ ನಮ್ಮವರು ಇಬ್ರ ನಿಂತಿದ್ರು
ಹ
ಆ ತಾಟ ತ ಮ ಮಂದ್ ಬಂದ್ರಪ್ಪ ಜಲ್ದಿನ ಹಂಗ ಐದೇ ನಿಮಿಷ ಗ್ಯಾಂಗ್ ಪುಲ್ ಕುಡಿಯ ಪಡ ಜಾಗ ಪುಲ್ ಲವಸ್ಫುಲ್ ಆಗ ಬಿಡ್ತು ಐದ್ ನಿಮಿಷನ ಆಗ ಫುಲ್ ಆಗಾನ ಮತ್ತತ್ಂಗಿ ಹ್ಮ್
ಇಲ್ಲ ಅಲ್ಲೇ ಮುಕ್ಕೊಂಡ್ರ ಸೌಂಡ್ ಅಪ್ೌಂಡ್ ಏನು ಬಂದಿಲ್ಲ ನಿಮ್ಗ
ಏ ನಿದ್ದೆಗಣಾಗ ಏನ್ ಗೊತ್ತತದ ನೀನು ಅಲ್ಲಿ ಅಂದಿಪ್ಪ ಅಂತ ಅಡ್ಡಾಡ್ತರ್ತಪ್ಪಾ
ಹ್ಮ್
ಅದೇ ತ್ಯಂಗ್ ಗೊತ್ತತದ ನೀನು ಅಲ್ಲಿ ಸೌ್ ಆದ್ರ ಅದೇ ಸೌಂಡ್ ಮಾಡಿತ ಹಂದಿ ನಾಯಿ ಬಾಳ ಅಡ್ಿ ಇರ್ತ ೆಂಷನ್ ತಳೋ ಬಾಳ
ಏನು ಜಾವಳಪ್ಪಳ ಆಡಿದ್ರ ಅಲ್ಲ ಮನಲಿ
ಯಾರಿ ಗೊತ್ತು ರಾತ್ರಿ ಬಳತಾನ ಯತ್ ಸರ್ದನ ಅಂತವ ಬರದ ಮನಿ ರಾತ್ರಿ ಒಂದ ನ ದಾರ ಕುಡುಕಸ ಪಾ್ಟಿ ಮಾಡಿದ್ರ ತಲ್ಲಿ
ಹ್ಮ್
ಊಟ ಊಟ ಮಾಡಿ ರಾತ್ರಿ ಒಂದಕ್ ಬಂದನತ್ತ ಲಕ್ ಬಂದನಾ ಅವ ನಾಲ್ಕವರಿಗ ಹಿಂಗಗೆಲ್ದಾರಪ್ಪ ಟೈಮ್ ಕೇಳನ್ತ್ತಾರಪ್ಪ ನಾಗಪುರಿದಮ ತನತ
ಹ್ಮ
ಅನ್ನಾನ ಆಯ್ತು ನೀ ಮಕ್ಕನ ಹೆಂಡಿ ಕಸ ಬೆಳತ್ನತ್ತ ಕಡೆ ಹೋಗಿನತ್ತ
ಹ್ಮ್
ಓಕೆ ಆ ಕಡೆ ಊರ್ ಹಾಕ ಮುಟಾನ ಒಬ್ಬ ಕ ಉಚಿಳತ್ತ
ಹ್ಮ್ ಹ್ಮ್ ಹ್ಮ್
ಸತ್ತಿದ ಗೊತ್ತಿಲ್ಲತ್ತ ಅಲ್ಯಗ್ ನಿಜ ಈ ಕಡೆ ಬಾಂದತ್ತ ಾಸ್ತ ಹೋಗ್ಕಳಿರ್ತ ಆತತ್ ಹಯ್ ನೋಡತ್ತ ನೋಡಿ ಚಿಟ್ ಚಿಟ್ ಚಿರ್ ಹಯ್ಕೊಂಡ್ಬಿಟ್ರ ಅವ ಮಂದಿ ಹೋಗಬಿಟ್ರ
ಹಾ ಬರಾವ ಹ್ಮ್
ಗೊತ್ತಾಗನ ಇದ್ರ ಮತ್ತ ಹಂಗ ಮಂದ ಕೂಡ ಆಯ್ತು ಮಂದ ಕೂಡೋಣ ಇದು
ಪಯಾ ಪೋನ್ಚ್ಚನಪ್ಪ
ಹ್ಮ
ಇಷ್ಟೋತ್ ಯಾಕ ಹಚ್ಚಿನಪ್ಪತ್ನಾ ಎತ್ತ ನಿಾಗ ಬರ ಮಷ್ಟ ಬಾ ಆತ ಅಂದ್ರ ಪ ನ ಪಂಗ ಒಂದನ್ನ ನೋಡ ನೋಡಿ ಇಳ್ಸ ಕೆಳ ಎಳ್ಸೊಂಡು ಆಗಾನ
ಹ್ಮ್ ಹಾ ಮನಿ ಭ ಬಂದುಪ್ಪ ಸಧು ಏನ್ ಮಾಡತ್ ನೋಡ್ತೀರಿ ಸತ್ನಪ್ಪ ಒಬ್ಬ ಸತ್ತ
ಹ ಸತ್ತಿದ್ದು ಸತ್ತಿದ್ ನೋಡಕ್ ಏನು ಅನಿಸಲಿಲ್ಲ ನನರು ರಾಳೋದು ಮಾರ ನೋಟ ಸಾರಾ ನಷ್ಟಕ ಬಂದ
ಹ್ಮ್ ಹಂಗಾದು ನೀನ್ ಏನ್ ಮಾಡುದು ಏ ನಾವು ಸಂಸೋದನೆ ಊರಲ್ಲಕ್ಕಸಾಯ್ತವೆ ಎಲ್ಲ
ಹಂಗಲ ಅದು ಮನೆ ಜಗಳೆಲ್ಲಾ ಏನ ಇಲ್ಲಂತೆ ರಾತ್ರಿ ಮನ ಬಂದನಂತೆ
ಏ ಸಂ ಆಯ್ತವ ನೀಿನ ಏನ್ ತಿಿಂದ ಹೆಚ್ಚಾಯ್ ಆಯ್ತು ಮ ಏನ್ಯದಕ್ ಸತ್ತ ಯಾರ ಮೂನ್ ಆಗ್ತಿ ಹೋಗಿ ಅನತ್ ಊರ್ ಹಾಕೋಬೇಕತ್ತಳಿ ಯಾರ್ ಮೂರ್ ದಿವ್ಸ ಇಿಂದ ಅವ ರಾಗಡಸ ಕರ್ಕೊಂಡ ಮುಂದಾರತ್ತ ಅ ಮಾಡಿ ಕರ್ಕೊಂದಾರ ಈಗಿದ್ದ ಮೊದ್ಲಡ ಹಬ್ಬದಾಗ ಏಾರ ಮುದ್ದ ಮುದ ಆಗ್ತವ ನೀನು
ಕರಪ್ಪ ನ
ಇದು ಮಾಡುದು ಹಂಗ ಮುಗತ್ ನೋಡ ತಿಗಿ ಸತ್ನಾ ಏನ್ ಏನಯ್ತು ಇವೃದು ಏನಾಯ್ತು
ಚಲ್ಲಿಲ್ಲ ನ ಹಯದು ಮನೋ ೋಟ ಮಟ ಅಂ ಸಟ್
ಇ ಒಂಬತ್ೂರಿಗೆ ಹಿಂಗ ಆಗತ್ ಮುಗ್ದ ಹ ಬಿಟ್ಟಿತ್ ನೋಡಿ ಒಂಬತ್ತವರಿ ಹಿಂಗ ಅನ್ನೂರಗೆ ಅಲ್ಲ
ಹ್ಮ
ಹ್ಮ
ಹ
ಒಂಬತ್ತುವರೆ ಹಿಂಗ ಎಲ್ಲಾ ಕ್ಲಿಯರ್ ಬಂದ್ ಜಳಕ ಗಿಲ್ಕ ಮಾಡಿದಿ
ನೀ ಹೋಗಿದ್ಯಾನು ಸೋಡಕ
ಹ್ಮ ನಮ್ ಅವ್ವನ್ ಕರ್ಕೊಂಡೋಗಿದ್ದೆ ಬೈಕ್ನಗ ಹಾ ಕೊಯ್ಕತಾರ ಅವರು
ಆದ್ರೂ ಒಂದ್ ತರಾ ಆಕ್ಕಲ್ ಸಣ್ಣ ವಯಸ್ಸ ಹುಡುಗರು ಸಣ್ಣ ಸಣ್ಣ ಅದ ಮಕ್ಕಳು.
ನಡ ದ ನೀವರ
ಅನಿವಾರ್ಯ ಕೊಯಳ ಮುುತ್ತರ ಹಾಕ್ಕನ್ ಕಂಡನ್ ಹ್ಮ
ಹ್ಮ್ ಇವೇ್ರ ಏನ್ ಮಾಡಕ್ಕದ
ಹ
ಹ
ಮಣಿವಳ್ಳ ಅಂದ್ರ ಅದು ಇ ಬೇರೆ ದಾಂಡ ಬಂದು ಅಮ್ಮ ಕಳತ
ನಿನ್ ಹಣಿ ಬರ ಈಸ ಕೊಟ್ಟನ್ ಹೋಗ ಪಾಕ್ ಹೋಗು. ಸೌಕಾರರ್ಗ ಹೋಗತ್ತ ಹ ಹ್ಮ್ ಎಲ್ಲಿಂಂತ ಬರ್ತಿರ ಎಲ್ಲಿಂತ್ರ ಬರ್ತ ಎಲ್ಲಿನ್ ತರ ಬರ್ತ ಎಲ್ಲಿಂದ ತಿುಡ್ಕೊಂದೆ ಹೊರಮೇಶ್ವ್ರ ಅಲ್ಲ ಸುಮ್ ಚುಮನೆ ಕರ್ಕೊ ಬರದು ಬಿಸಲಾಗ ಹ ಎಳೆ ಹಡುಗರು ಹಲೋ ಹ ಹೇಳಿ ಉಡ್ಬರು ಸುಮ್ನೆ ಕರ್ಕೊಂಬರದು ನೋರ್ನು
ಪಬ್ಜಿ ಆಡಾಕ್ ಕರ್ಕೊನ್ಡ್ ಬರ್ತೇವ ಅಪ್ಪ
ಹ ಏನ್ ಒಂದ ಕೀಲ ಹೊಡಿಯಲ್ಲ ಶಾಟ್ ಹೊಡಿಯಲ್ಲ ಒಂತರ ಕರ್ಕೊಂಬಂತದ ಹೋಗಿ ಹೋಗಿ
ಇಲ್ಲ ಯಾ ಕೊಡಲ್ಲ ನಿನ್ ಕೂಡ ಕೊಡಿ ಹತ್ತ ಹೊಡಿಕನ ಬರ್ ನೀ ನೀ ಇರುವಕಂಗ ಹಾ ಸಾಲಾಪುರ ನೀನ್ ಇಡ್ಬೇಕ ಚ ನ ನಾನ ತ ಸಾಲ ಕೊಟ್ಟು ಜ್ಯೂಸ್ ಕುಡ್ದು ಮತ್ತ ಆಮೇಲೆ ಸಾರಾ ಕಳ ಸಾರಾ ಕ
ಮುದಲ
ಯಾರಗಕ್ಕದು
ಇದೆಲ್ಲ ಪ್ರೀಪೇರ್ ಆಡ್ದಾರ ಹುಡುಗರು ಆರಾಮ್ ಕೂತ್ರಿಪೇರ್ ಪಡ್ ಒಳಗ ಹ ಕುಟ್ಟ ದಡ ಬರ ನಾವ ರಮೇಶ
ಆಡಾಮ
ಯಾರ ಹೇತಗ ಮೇ ಮುಕ್ಕಳಕ್ ಬಂದಾರ ಜಿಗ್ದಾಡಕ್ ಬಂದಾರ
ಮನೆ
ನೀಡಿಿ ಇಲ್ಲ ರ್ಡ ಇಲ್ಲಿಳ ತಡ ನ ಅವ ಟಿ ಹಾ ಈಗ ಪ್ರದೇಶ ಬಟಾಟಿ ಮೂವತ್ತು ರೂಪಾಯಿ ಕಿಲೋ ಬಟಾಟಿ ಮೂವತ್ ರೂಪಾಯಕ್ ಒಂದ್ ಚಿಪ್ಸ್ ಹಾ
ಾರು ಕೊಡ್ತ್ರ ಆಮೇಲೆ ಐಸ್ ಕ್ರೀಮ್ ಅವ್ರ ಕೊಡತ ತರ್ವ ಎ ಹ್ಮ್ ಇಲ್ಲ ನಾ ಗುಡ್ಯಾಕ್ ಹೋಗತರಿ ಅಂಡೆ ಹ ಸರ್ಕಾರ ಕಬು ಬಳ
ಸಾವಕಕ್ಕೆ ಹದಿನೈ ರೂಪಾಯಿಗೆ ಹೋಗ ಕ್ಮೆಲ್ಲ
ಅದದ
ಇಲ್ಲಿ ಹದ್ಿನೈದು ರೂಪಾಯಿ ಕಬ್ಬಿನಲ್ಲ ಹತ್ತು ರೂಪಾಯಿ ಹತ್ತವ ಇಲ್ಲಿತ್ ಹಿಡ್ಕೊ್ ಬರ್ತಿರ ಇವಲ್ಲಾ ನಿಷೇಧ ಇರ್ದಾವ್ ಕಣ್ರಿ
ಹಾ
ಬಸ ಹ ಬಸ್ಸಿ ಹತ್ತೀ ಊರಿ ಗೊತ್ತ ೌದು ಶನಿವಾರ ಮುಗ ಬಿುಟ್ಟಖಾಲಿ
ಹ್ಮ್
ಹಾ ಹ ಹ್ಮ್ ಅಲೋ ದೂರ್ವೋಗುವ ಯಕ್ಕ ಹೊಡಿತದ
ಡಕತ್ತಾಗೆ
ಮೂರು ನಿಷ ಇನ್ ಹೆಂಗಾರ ಮಾಡೋ ಕಡಿ ಒಂದ್ ಐದ್ ನಿಮಿಷ ಬಂದಾಗಬಿಟ್ಟ ನೀಗ ಅಲ್ಲಿಗೆ
ಹೌ
ಹಲೋ ಸೋನ ಆ ಸಕ್ ಮಾಡ ಸೋನಾ ಪಡಿದಾ ನೋಡಿ
ೋನಾಕಪ್ರ ಏನ್ ಬಿಡು ಯಾಕ ಹೊಳೆ ಇಷ್ಟಾರ ಬಿಡ್ಿ ಬೇಕ್ರ
ಇಲ್ರರಿ ಇಲ್ಲಿ ಪೋನ ಹೆ ಹೇಳಾಕತಿದನ್ರರಿ ಹ್ಮ್ ಮೈಸೂರು ಪಾಕ್ಕ ಸೋನಾ ಪಾಪಡಿ ಎಲ್ಲಾ ಅದ ನೋಡ ಸ್ವೀಟ್ ಎಲ್ಲಾ ತರ ಸ್ವೀಟ್ ಅದ ನೋಡ ಕೊಡ್ಸ್ ಬರ್
ಹಂಗ ಕೊಡ್ತಾರ ನಿ ಕೇಳಿ ಎ ಹ ಯಾರ ಇದು ಉದರಿ ಪಡ್ತರ ಕೇಳಳ್ ಅಲ್ಲ
ಬಿ ಕೊೊಳ್ಳಾರ
ಮತ್ತ ನೀವ್ರ ಅದಕ್ ಕೊಡ್ಸ ಇದಕ್ ಕೊಡ್ಸನ ಅತ್ರ
ಹಲೋ
ಅದೇನ ಹೋಗಿಲ್ಲ ಗುಡಿಯಕ್ ಹೋಗ್ಯನು ಗುಡಕ ಹ್ಮ್ ಎ
ಹಾ
ಜ ತಂಬ
ಹ್ಮ ಹ ಎಲ್ರೂ ಒಂದೊಂದು ಮುತ್ತುಕಣಪ್ಪ
ಹಾ ಇಲ್ಲೇ ಬಂದ
ಬನ್ನ ಅತ್ತ ಹ ನೀನು ಮಳಿ ಬರಾಗ
ಹ್ಮ್ ಹೌ ಇದು ಮಳೆಗಾಲದಾಗ ಎಂತ ಬಿಸಿಲುತ ಆಯ್ತು ಕಟ್ ಮಾಡೆ